ಹ
ಇದು ಗಿಡ ಕಟ್ ಮಾಡದ್ರಿ
ಹೌದ್ರ ಹೌದ ಹೌದು ಯಾರ
ನಮ್ದು ಸ್ವಲ್ಪ ಕಲವೊಂದ ಏಳ ಗಂಟೆ ಗಿಡ ಇದದ್ದ್ರೀ ಅದಿಕ್ಕೆ ಹಚ್ಚಿದ್ ಫೋನ್ ಯಾವೂರು ನಿಮ್ದು
ಅದೇ ಇಲ್ಲಿ ನಮ್ಮೂರ ಬಳಿ ಅದಿಕೆ ಹಚ್ಚಿದ್ರರಿ
ಹೌದ್ರೀ ಎಷ್ಟು ಎಷ್ಟಾವ್ರೀ ಹೌದ್ರೀ ಯಾವ್ ಊರ
ನಮ್ದು ಇದಾ
ಹೌದು ನೋಡರು ಗಿಡಂತ ದೊಡ್ರೋ
ಉಳಿಕ್ಕಿದ್ ಗಿಡದ್ದು ಏಳದ್ದು ಏಳು ಎಂಟ ಎಂಟಾವ ಏನಿಲ್ಲ ಸ್ವಲ್ಪ ಜಾತ್ರಿ ಬೇಕದ ಸ್ವಲ್ಪ್ ತುಂಡು ತುಂಡು ಮಾಡಬೇಕ ಪೂರ ಹ್ಮ್ ಪೂರಾವತ್ತಿ ತುಂಡು ತುಂಡು ಮಾಡ್ಬೇಕು
ದೊಡ್ಡವಲ್ರಿ ಗಿಡ ಸಣ್ಣ ಮತ್ತೆ ನಾವ ಈ ಮುಗಸಿ
ಸಣ್ಣವನಕ್ಕೆ ಏನದ ಒಂದ್ ಎರಡು ಗಿಡ ಸಣ್ಣವು ಸ್ವಲ್ಪ
ಹೌದ್ರೀ ಅಲ್ರ ಅಲ್ಲ ದೊಡ್ಡದು ಅಂದ್ರ ನಾವು ಇಬ್ರು ಬರ್ತವಿ ಜಗ್ಗ ಆದ್ರ ಬೇರೆ ತುಂಡು ಮಾಡ್ಬೇಕು ಅಂತೀರಾ ಮತ್ತ್ ಅದಿಕ್ಕೆ
ಹಾ ಬರ್ರಿ ಇಬ್ರ ಬರ್ರಿ ಮಾಡ್ಬೇಕ್ ಯಾಕಂದ್ರೆ ಗಿಡ ದೊಡ್ಡ ಸ್ವಲ್ಪ ಸಣ್ಣನೇ ಮಾಡ್ಬೇಕು
ಹೌದ್ರಾ ಅದಕ್ಕೆ ಮತ್ತ್ ಹಿಂದೇಗಡೆ
ಹಾ ಹೌದ್ರಿ ಕೇಳ್ಕೇಬೇಕ್ ಅದ ಸ್ವಲ್ಪ ಸಣ್ಣನೇ ಮಾಡ್ಬೇಕು ಹಾ ಅಲ್ಲ ನೀವ್ ಮುಗಸಂಬ ಬಿಡ್ರಿ ಅದ ಎಷ್ಟಕ್ಕಂತ ಇದ್ ಮುಗಸಂದ್ರ ಅದು ನಮ್ಗ ಇದು ಮಾಡ್ದ ನಾ ಎಷ್ಟ್ ಹೇಳಾಡ್ರಿ ಒಂದ ಎರಡು
ಹೌದ್ರೀ
ಹಾ
ಆಯ್ತ ಆಯ್ತಾ ನೋಡಮ್ರೀ ದೊಡ್ಡವ ಏನ್ ಕರವ್ರಿ ಮತ್ತೆ ನಾವು ಸರಿ ಸಣ್ಣ ಇಲ್ಲಿ ನಾವ್ ಸಣ್ಣವಂತ ಮುಗಿಸಿ ದೊಡ್ಡದು ಅಂದ್ರ ಆಯತ್ರಿ ನಮ್ಗ
ತುಂಡ ಅಂದ್ರೆ ಅಲ್ರಿ ತುಂಡ ಅಂದ್ರೆ ಎಷ್ಟ ಎಂತ ತುಂಡ ಎಷ್ಟು ಎಷ್ಟ ಎಷ್ಟ್ ಮಾಡ್ಬೇಕು
ಅಷ್ಟೇ ಸರಿಯ ಮಾಡ್ಬು ತುಂಡಾನಕ್ಕನ್ ಅಷ್ಟು ಸಹಸ ದೊಡ್ಡವಲ್ಲ ಹಾ ಅಷ್ಟು ಅಂಕ್ಕೆದ ಅಷ್ಟ್ ಹೇಳಕ್ ಬರ್ಲ
ಹಾ
ಅಷ್ಟೇ ಸರಿಯಾಗಿ ತುಂಡು ಮಾಡೋಕ್ ಬಾಳಕಂದು ಬಾಳ ದೊಡ್ಡನಲ್ಲ
ಹೌದ್ರಿ
ಹ್ಮ್ ಬಾಳ್ ದೊಡ್ಡ ಅನ್ನಕ ಅಲ್ಲ ಬಾಳ್ ಸಣ್ಣವು ಅನ್ನಾಕಲ್ಲ ಅಷ್ಟೇ ಅದ್ರಾಗ ಇದ್ರಾಗ ಸ್ವಲ್ಪ ಸ್ಂಡಬೇಕ ಹ ಅ ಇಷ್ಟ ಏನಲ್ಲ ಅಂದ್ರೆ ಮಿನಿಮಮ್ ನಿಮ್ಮ ಒಂದ ಒಂದ್ ಫೀಟ್ ಹಬ್ಬ ಹಬ್ ಅಂದ್ರೆ ಒಂದ್ ಫೀಟ್ ಇಲ್ಲ ಅರ್ಧ ಫೀಟ್
ನೀವು ಹಂಗನ್ ಕಟ್ ಮಾಡ್ಸ್ರೀ ಮತ್ತೆ ದೊಡ್ಡ ಗಿಡ ಆ ಅವಲ್ರರಿ
ಹಾ ದೊಡ್ ಗಿಡ ಅವ್ರೆ ಮತ್ತೆ ನೀವ ಒಂದ ಗಡ ಮುಖ್ಯಂತ್ರಿ ಹ ಅದ ದೊಡ್ ಗಿಡ ಅವ್ರೀ ಒಂದೊಂದ್ ಗಿ ಚೆಾಗ್ ಮುಗಷ ಅಂತತ್ರಿ ಮುಗಸನ್ ಮಾಡ್ರಿ
ಬನಗಿಡ ನೀವು ಹಂಗ ಕಟ್ ಮಾಡಿ ಸರಿ ಮೂರು ಸಾವಿರ ನ ನಡರಿ ಒಂದು ಒಂದುಕ್ಕೆ
ಸೇಯ ಭಾಳಾದ್ರೆ
ಅಲ್ರರಿ ನೀವು ಹಂಗನ್ ಕಟ್ ಮಾಡ್ಸ ಎರಷ್ಟ ಸಣ್ಣ ಅಂದ ಅಷ್ಟ ಸಣ್ಣ
ಈಗನಂದಿಲ್ಲಾ ಬಾಳ ದ್ರ ಕಂದ್ರನ
ಅಲ್ೀ ಮೈತ್ ನೀವ ಅಷ್ಟ ಯನ್ತ್ ಅಷ್ಟ ಯತ್ ಅಲ್ ಮೈ್ತ್ ಅನಾ ನೋಡ್ರ ನ ಇಷ್ಟ್ ಕೇಳಿ ಗಿಡಕ
ಹಾ ಹಲೋ
ಂಗ ನಾಗಲ
ಹಾ
ಅದ್ರೀ ಸಣ್ಣ ಹಯಂತ್ರಿಲ್ರರಿ ನಾ ಬಂದ್ಗೆ ಎಷ್ಟ್ ನೋಡಿ ಹೇಳತನ್ರಿ ಹೇಳದ
ಆಗಲ್ ಬಿಡ್ರಿ ಅದಕ್ಕ ನಂದಿಲ್ಲ
ಪಾಗಲ್ ರ ಅದೇ ಸಣ್ಣ ನಾನು ನೋಡಿ ಅದೇ ಮೂರ್ ಸಾವಿರ ಹೇಳಳ್ೋಡ್ರಿ ಮತ್ತೆ ಹೇಳ್ರಿ ಹಂಗಂತ
ಹ ಮೂರ್ ಸಾವಿರ ಬಾಳದ್ರೆ ನೋಡ್ರಿ ಒಂದ್ ಇನ್ನೊಂದ್ ರೇಟ ನ ಹೇಳಡ್ರಿ ನಿಮ್ ಮತ್ತೆ
ಅದ ನ ್ರ ಮಸ ನೀವವುದು ಹಂಗನ್ ಕಟ್ ಮಾಡ್ಸೇರಿ ಮತ್ತೆ
ಹ ಅಲ್ಲಾ ಅವದ್ ಬಿೂಡ ನಾನ್ ಕಟ್ ಮಾಡಸಿದ್ನ ಅದ್ಕಂದಿಲ್ಲ ನಾನನ್ ನಿ ಅಂದ್ರೆ ಮೂರ್ ಸಾವಿ ಬಾಳ ಆಯತ ಅಂತೇತ ನನ್ ರೇ ಬೇರೆ ಆತ ನೀ ಬೇರೆ ಅ ಅದಕ್ಕೇ ಅಂದಿಲ್ಲಾ ಹೆಂಗಂತಲ್ಲ ನೀನ್ೊಂದ್ ಇನ್ನೊಂದ ರೇಟ್ ಇನ್ನೊಂದ್ ರೇಟ್ ಹೇಳ್ಬಿಟ್ಟ ಅ್ರ ನನ್ ಇನ್ನೊಂದು ಹೇಳಕ್ ಬಾರ್ದ ಒಂದೇ ರೇಟ್ ಮಾಗ ಅಂತ ಹೇಳಕ್ ಬರ್ಲಾ
ಸಾರ್ ನೋಡ್ರ ಲಾಸ್ಟ್ ನಮ ಅ್ರಗಯತು
ಹ ನೋಡ್ರಿ ಆಯ್ತಿನ ನೂರ್ ಇನ್ನ ನೂರ್ ದಡ್ೂರ್ ಕಡಿಮ ಮಾಡ್ಮ ಅದಕ್ಕ ಏನದ
ಏ ಹಂಗಂದ್ರ ಅಂಗ್ರಯತ್ ನೀ್ ಸಣ್ಣ ಕಟ್ ಮಾಡುದ್ರ ಅಂದ್ರ ನಾವ್ ಪೆಟ್ರೋಲ್ ಡೀಸೆಲ್ ಲ್ಲ ಡಿಜಲ್ ಹಾಕ್ ಬೇಕಲ್ಲ ಅದಕ್ಕೆ
ಅಲ್ಲ ಆದ ಬಿಡ ಅದ್ೇನಂದಿಲ್ಲಾ ಮತ್ತೆ ಬಾ ಬೇನಾಡಕ ಅಷ್ಟಾರೆ
ಹ್ಮ ಬೇನಗಡ ಆ ಬೇಿಗಡೆ ನಾವ್ ನೋಡದ ಬೇನಗಡಡೆ ದೊಡ್ಡ ಹೊರ್ತವ್ರ ಹಂಗದ್ರೆ
ಹ್ಮ
ಅಷ್ಟ ಹೇಳಾರ ಮನೆಿಗಳ ನೋಡ್ತಾ ಅಂತಾರ ಅದ್ರೈತೆ
ಅದ ನೋಡ್ತ ಅದಕನದ ಮತ್ ಮುಗಿ ಬಿಟ್ಟಿದ್ದೆ ಅ್ರ ಆತದ ಮತ್ ಅದಕ್ಕೆ ಒಂದೆರಡ್ ಮುಗಸ ಅಂತ ಹಾಕಿದ್ದೆ
ಇಲ್ಲ ಅಲ್ಲಿ ಬಂದಕನ್ ವಾಪಾಸ್ ಬರ್ಲ್ಲ ಮತ್ತ ಚೂರು ಅ ಕಡಿ ಕಡೆ ಆಗ್ಲಿ ಕಟ್ ಮಾಡಕ ಅಂದ ಬಾರತು ಅಲ್ಲಿ ಬಂದಕಂದ್ರ ವಾ ಬಸ ಬರ್ದಲ್ಾಗ
ಆಗಲ್ ಬಿಡ್ರ ಅದಕ್ಕ ಏನಿಂದಿಲ್ಲ
ಹ್ಮ್ ಅದೇ ಮತ್ತೆ ಅಲ್ಲಿ ಬಂದ್ಗೆ ನೋಡ್ದ ನೀವು ಬೇರೆಗಡೆ ಅಂತಲ್ಲ ಮತ್ತೆ ಅದ ಹೇಳ ಅ ಮತ್ತೆ
ಹೇಳಿದೆ ಅದಕ್ಕೇಏ ಆಲದ ಬನೆಿ ಮುಗಿಸ್ಬ ಬಿಟ್ಟಿದೆ ಅಂದ್ರ ನಮ್ಮ್ ಇರಿಗೆ ಮೂರು ಮುಖಂಡ ಎಲ್ಲರಿಗ ದೊಡ್ಡವ್ರರು ಯಾರ್ಯಾರ ಅವ್ರಲ್ಲ
ಹೌದಾ ದೊಡ್ಡವ ಅನ ಬೇನಗಿಡದ ಬೇನಗಡ ಅದ ಅಷ್ಟೇ ಹೆಂಗ ಅವ್ರೆ
ಒಂದು ಎರಡು ಬನ್ನಿಗಿಡಗಳು ಬೇನ್ನಿ ಗಿಡಷ್ಟು ದೊಡ್ಡುವವ
ಹ್ಮ್
ಒಂದ್ ಇನ್ನೊಂದ್ ಎರಡ್ ಮೂರ್ ಸ್ವಲ್ಪ ಅಷ್ಟೆ ಸರಿಯಾಗಾವವು ಒಂದ್ ಇನ್ನೊಂದ ಎರಡ್ನವು ಸ್ವಲ್ಪ ಸಣ್ಣ ಬಾಪರ್ ಅಂದ್ರ ಹ
ನೋಡ್ರಿ ಸಣ್ಣಕ್ಕ ಎಂಟನೂರು ಸಾವಿರ ತನ ಬರ್ತ
ಹಾ
ನೀ ಹಂಗನ್ ಕಟ್ ಮಾಡ್ಸರ ಅದೇ ಎಷ್ಟ್ ಆಾರ ಅವಲ್ರ ಒಟ್ಟೆ ಇವು ಬನ್ನಿಗಡ ಆರ ಹೊಲ್ರು ಆಯ್ತು ಆರು ನಡವರ್ಕ ಹ ಆಯ್ತಾ ಆ ಸಾವಿರದನಗೆ ತಗೊಂಡ್ಬಿಡ್ತ ನೋಡ ಮ
ಒಂದೊಂದ್ ಗಿಡಕ್ರೆ ಸಣ್ಣ ಹೆಂಗ ಹಾಕಿದ
ಹ್ಮ ಸ ಎಲ್ಲ ಮೈತಿ ಅದ್ ನೋಡ್ರಿ ನಿಮ್ಕ ಯಾಕಿ ಮೈತಿ ಎಂಟ್ ನೂರ್ ಹಂಗ ಹಾಕ ಕ ಮಾಹ್ತವು
ಸಣ್ಣ ಅವನ್ ರೀ ಅಂನ ರಂಗ ಸಣ್ಣ ಬಾ ಚೋತಲ್ಲ
ಅಲ್ಲಾ ಸಣ್ಣವಾವ ಅಂದ್ರೆ ಡೀಿಸೆಲ್ ಬೇಕಲ್ರಿ ನಾ ಮಷೀನ್ಗೆ ಡಿಸೆಲ್ ಇರ್ಲ್ಲಾರದ ಅಂತ ಡಲ್ ನಿಮ ಅಂತ
ಗೊತ್ತದಾದ ಬಿಡ ನಾನ ಎಲ್ಲ ಕರ್ಸಿವಿ ಕರ್ಸಿ ಹೇಳದ ಈ ಚಲ ಅಗ ಅಂತಂದ್ರ ಇ ಚಲ ಕಟ್ ಮಾಡತಾನ ಎಲ್ಲಾ ಕಟ್ ಮಾಡ್ತಾನ ಅಂತಂದ್ರ ಇಲ್ಲ ಮೂರ
ಮತ್ತೆ ಅದೆರಿ ಮದ್ರು ಕಾಲ ಕಟ್ ಮಾಡವನ್ ಮನ ಕ ಇಲ್ಲಿ ಆ ದಿಬ್ಬಿಗೆ ಗಿಡ ಬಿದ್ದಿತ್ ನೋಡ್ರಿ ಬ್ಯಾಗಡೆ
ಹ್ಮು ಅದೇ ಅದೇ ಮನ್ನೆ ಅದೇ ನಮ್ಬದೆ ನಮ್ ನಮ್ ಹುಡುಗಂದ್ ರಿ ಗಿಡ ಅದು ನಮ್ ದೋಸ್ತಂದು
ನೆನ್ನೆ ಅದನ್ನೇ ಕಟ್ ಮಾಡಿ ಹೋಗೆನ್ ರಿ ಮತ್ತೆ
ಹ್ಮು ಅವನ್ ಬಲಿಸ ನಂಬರ್ ನಾನು
ಹ್ಮು ಅದರೆ ಮತ್ತೆ ಕೇಳ್ರಿ ನಾ ಹೇ ಸುಳ್ ಆಡ್ದ ನನ್ ಹ ಎಷ್ಟತಗ ಅ ಕೇಳಗೆೇಸಿ ಹೇಳ್ರ ಅದ
ಅಲ್ಲ ತಾಂಡಬಕಾಂತಲ್ಲ ಅದೇ ನಮ್ಮ್ ಹುಡುಗನ್ ಬಲ್ಲಿ ಚಂದನ್ ಛಲೊ ಕಟ್ ಮಾಡ್ತಿನೋಡಪ್ಪ ಅಂತಂದ
ಅದೇ ರೀ ಮತ್ತೆ ಹೇಳಕತ್ತಿನಲ್ರಿ ಮತ್ತೆ ನೋಡ್ರು ಆ ಸಣ್ಣಗಿಡ ಒಂದಾರುನು ಮತ್ ಕಟ್ ಮಾಡ್ಬೇಕಲ್ರಿ ಕಟ್ ಮಾಡ್ಬರತ್ತಾ
ನೋಡು ನಾ ಒಂದ್ ರೇಟ್ ಹೇಳ್ತಿನ್ ಕೇಳು
ಹಾ ಹೇಳ್ ಹೇಳ್ ನೋಡಣ ನಿನ್ದು ಹೇಳ್ರಿ ನೋಡಣ ಕೇಳ್ಬೇಕ್ ಆಗುತ್ತೆ
ಬನ್ನಿ ಹಡುಕ್ಕ ಅವ ಸೊಣ್ಣುವಟ್ಟೆ ಸೊಣ್ಣುವಕ್ಕ ಆರ್ನೂರ್ತಗ
ಹಾಂ
ಅವು ಇನ್ನೊಂದು ಎರಡ್ ಸ್ವಲ್ಪ ಪೂರ್ಷಣವಲ್ಲ ಅವು ಸಾವಿರಿಂದಲ
ಹಾ ಅನ್ನೆ ಅ ಸಾರ್
ಅವು ಇನ್ನೊಂದು ಸ್ವಲ್ಪ ದೊಡ್ಡವಾರೆ ಬೇಡ ಅಷ್ಟುಲ್ಸ್ಟೇಜ್ ಅವಂದು ಸಾವರೆಲ
ಹನ್ನೆರ್ಡುನೂರು ಹೇಳಿದ್ರು ಅವಕೆ
ತಂಬಡ ಆಯ್ತ್ ನೋಡು
ಏ ಪೂರ್ತ್ ಕಡಿಮೆ ಆಯಿದ್ರೆ
ಕಮ್ಮಿ ಆಗಲ್ ತಗ
ಆಯ್ತ್ ರಿ ಆಯ್ತು ಆರ ಆ ಆಯ್ತ ಆರ್ ನಡವರ್ ಐದ್ ಸಾವಿರ್ ಕೊಡ್ರಿ ಆಯ್ತ್ ಮತ್ತೆ ಆಯ್ತು ಏನ್ ಮಾಡ್ತಾರ ಅಕಣ್ಣೆಲ್ಲಿ ಕಾಣಿಲ್ಲ
ಐಶವಿರ ಜಾಸ್ತಿ ಆಗ್ತದ ನೋಡು ಯು
ಏ ನೋಡಕ ಮತ್ತ ನ ಮಷೀನ್ಗ ಹೋದ್ದ ಸಣ್ಣ ಆದ್ರ್ಬದ್ರೆ ತುಂಡ್ ತುಂಡ್ ಮಾಡಕಲ್ಲ ಬಡ್ಡೆ ಆದ್ರೆ ನಾವನ್ ಏನ್ ತೆಲ್ ಕೇಳ್ಸತಿಲ್ವ ಬಡ್ಡೆ ಆದ್ರೆ
ಹ ಹೌದ್ ಬಿಡೊ ನೀ ಹೇಳ್ದೆಅಗ್ತಿನಿ ಬಿದ್ದ ಗಿಡ ಬಿದ್ದ ಬಿದ್ದಿಲ್ಲ ಅಂತಲ್ಲ ಬಿದ್ದೊ ಒಂದ್ ಎರಡ್ ಅಷ್ಟೆ ನಿಂತಾವ ಸ್ವಲ್ಪ ಪೊಷಾ ಅವು ಹೊಲ್ದಾಗ್ ದಗವಲ್ಲ ಅವ ಒಂದು ಅವ ಸವಣ್ಣ ಆಟ ಅವ ಸಣ್ಣ ನಲ್ಲ ಪಶ್ಶಿಗೆ ಅವ್ ಅಷ್ಟೇ ಸ್ವಲ್ಪ ಗಿಡದಾಗವ ಅವ್ ಸ್ವಲ್ಪ ನಿಂತು ಗಿಡವ ಕಟ್ ಮಾಡ್ಬೇಕು
ಆಯ್ತು ಅದೇ ಹೇಳಲ್ರಿ ಆಯ್ತು ಅವು ಅವಂತ್ರು ಹೇಳಲ್ಲ್ ನಿಮಗ ಅದುಬಾನೆಗಿಡದವು ದೊಡ್ಡವು ಅದು ನ ಅವು ಟ್ರು್ಮ್ ದ್ ನಾವ್ ಒಂದ್ ಮಾತ್ ಹೇಳಿ ನೀವೊಂದ್ ಮಾತ್ ಹೇಳಿ ಹೆಂಗೆ ಮತ್ತೆ ನಳಿ ನಾಳೆ ಮುಂಜಾಲೆ ನಾ ಎರ್ಡ್ಮಿಷನ್ ಕರ್ಕ್ನಬರ್ತುನ್ ರಿ
ಭಾವ
ಹ್ಮ್ ಕರಕಂಬಾ ಕರಕಂಬಾ ಅದಕ್ಕೆನ್ಅಂದಿಲ್ಲ
ಹಾ
ಕ್ಕಾ ಹದಿಮೂರ ಅದೇ ಎರಡ್ಸಾವಿರದ ಮುನ್ನೂರ್ ಕೊಡತಿನ್
ಎರಡ್ ಸಾವಿರ ಮೂನ್ನೂರಿ ಆಯ್ತ್ ರಿ ಎರಡ್ ಸಾವಿರ ಮುನ್ನೂರ್ ಅದು ನಾಲ್ಕವರೆ ಸಾವರದಾಗ ನಾಕು ನಾಕು ಸಾವರದ ಹಾ ಆರ್ನೂರ್ ಹತ್ ನೋಡ್ರಿ ಅದೇ ಗಿಡದ್ದು
ಅದ ನಾಕ್ ಸಾವಿರ ಕೊಡ್ತೀನಿ ಇದೇನ ಅದ
ಹೇಎ ಎರಡ್ ಸಾವಿರ ಮುನ್ನೂರು ಎ ನಾಕ್ ಸಾವಿರದ ಆರ್ನೂರ್ ಆದ್ ಆಯ್ತ್ ನಾಕುವರ್ ಸಾವರ ಕೊಡ್ರಿ ಆಯ್ತು ಇರ್ಲಿ ನಿಮ್ಗೆ ನೂರು ಇರ್ಲಿ ಆಯ್ತ ಗುಡಿದ್ ಆದೈಂತ್ರಿ ಮತ್ತೆ ನಾನ್ ನೋಡೆ ತಗಂತೀವ್ ಅಲ್ರೆ ಮತ್ ನಾನ್ ಹೇಳಕ್ನಲ್ರೀ ಮತ್ತೆ ಮೂರ್ ಸಾವಿರ ಹೇಳ್ದೆ ಈಗ ಎರಡು ವರ್ಸ್ ಸಾವಿರ ನಾಕ ಸಾವರ ನಾಲ್ಕುವರೆ ಸಾವಿರದಾಗ ಕಟ್ ಮಾಡತ ರೀ ಯೈಡುಕಡೆ ಐತೆ ಅಷ್ಟು ದೊಡ್ ಓನರ್ಲಾಕ್ ಐತೆ
ಇನ್ನ ಆವ ಮುಂದೆ ನಮ್ಮ ಗಿಡಗಳು ಬಾಳ್ ಅವವ ಸ್ವಲ್ಪ ನೋಡ
ಆಯ್ತ್ ರೀ ಮತ್ತೇಏನದ ಇವು ಆರ್ ಗಿಡ ಅಂದ್ರ ಅಲ್ರರಿ ಇವ ಒಂದ್ ಐದ ಸಾವಿರ ನೋಡ್ರಿ ಆಯ್ತ ನೋಡೆದಲ್ರ
ಬಾಳ ಐತಪ್ಪ ರೇಟ್
ಏ ಬಾಳ ಅದ ಅ್ರ ಹೆಂಗ್ರೀ ಮತ್ತತ್ ಯಾರೀ ಎಂಟ್ ಗಿಡ ಅವ ಮತ್ತತ್ ಅವು ದೊಡ್ಡ ಅವಲ್ರಿ ಬೇನಗಡ ದೊಡ್ ಮತ್ತೆ
ಅ ಬೇನಾಡ್ ಕಡಕ್ ಅಂದಲ್ಪ ಕಡಕ ಅಂತ ಮುಗಸನ್ ಬಿಟ್ರಿ ಎರಡ್ ಸಾವಿರದ ಮುನ್ನೂರ ಒಂದ್ ಗಿಡ
ಅದೇ ಮ ಎರಾಡ್ ಸಾವಿರದ ಮುನ್ನೂರ ಅಂತ ಹೇಳಲ್ರಿ ಏ ನಾಕ್ ಸಾವಿರದ ಆರ್ನೂರ ಆತ ಎರಡ್ ಕಲ್ತ್
ಹಾ
ಕ ನಾಲ್ಕವರೆ ಸಾವಿ ಕೊಡ್ರಿ ಗುಡಿದ ಅಂತತ್ತ ನಾಲ್ಕವರೆ ಸಾವರ ಕೊರಿ ಅವು
ಹ್ಮ ಆಯ್ತು ಮತ್ತ ಇವು
ಇವು ಎಷ್ಟ್ರೀ ಇವು ಐದು ಸಾವಿರ ಕೊಡಿರಿ ಇವು ಆರುಗಿಡ ಅವವಲ್ಲ ರೀ
ಐದು ಸಾವಿರ
ಹಾಂ ಐದು ಸಾವಿರ ಕೊಟ್ಟಟ್ಬಿಡ್ರಿ ಆಯ್ತು ಮತ್ತೆ
ಅವನ್ ನಾಲ್ಕು ವರ್ಷ ಕೊಡ್ತಾಗ ಆಯ್ತಾ
ಏ ಬಾಳ್ ಕಡಿಮೆ ಆದ್ರೆ ನಮ್ ಗಿಟ್ಟಲ್ಲ ಅದ್ರ ಬೇರೆ ನಮ್ ನಮ್ ಹುಡುಗ್ಬ್ಬವ್ ಬರ್ತಾನ ಅವ್ನಿಗೆ ಬೇರ್ ಸಂ ಸಾವಿರ ರೂಪಾಯಿ ಇದೆ ಕೂಲಿ
ಹಾ
ಹಾ ಮತ್ತೆ ಡಿಸೆಲ್ಕ ಎರಡ್ ಮಿಷನ್ ಡಿಸೆಲ್ಕ ಹಂಗ್ರ
ಆಯ್ತ ನೋ ನೋಡು ಆಯತ ಇನೇನು ಹೇಳ್ಬಿಟ್ಟ ಎರಡು ವರೆ ಸಾವಿರಕ್ಕ ಹದ್ ನಾಕುವರೆ ಸಾವಿರ ಇದು ಒಂದು ನಕುವರೇ ಸಾವಿರ ಕೊಡ್ಬ ಬಿಡ್ತೀನಿ ನೀವು ಒಂಬತ್ ಸಾವಿರ ಆದಾ
ಆಯ್ತ್ ರಿ ನಾಕ್ ಸಾವಿರದ ಎಂಟನೂರು ಕೊಡ್ರಿ ಆಯ್ತು ಆಕಡೆ
ಆಯ್ತು ತಗೊಬಿಡು ಅಷ್ಟ್ ಹೇಳಲ್ಲ ನನ್ ಅದ ಒಂಬತ್ ಸಾವಿರ ಆಗ್ಬಿಡ್ತ ಸುದ್ದ
ಹಾ ಒಂಬತ್ ಸಾವಿರ ಕೊಡಬೇಡ್ರಿ ಒಂಬತ್ ಸಾವಿರದ ಎರಡ್ನೂರ್ ಮುನ್ನೂರ ಕೊಡ್ ನಾವು ಚಾ ಗೇನು ಬೇಡ ನಷ್ಟ
ಹ್ಮ್ ಆಯ್ತ ತಗೋ ಹೋಗ್ಲಿ ಕೊಡ್ತನೇ ಲಾಸ್ಟ್ಗೇ ಆಯ್ತಾ
ಹ ಆಯ್ ಸರಿ ತರ್ ನಾಳೆ ಬರ್ತನ್ರಿ ನೀವು ಫೋನ್ ಹಾಚ್ಚ್ ನೋಡು ಊರಿಗೆ ಬಂದು
ನಾನು ಸ್ವಲ್ಪ ಹೋದ್ರೆ ನಾಳ ಕೆಲ್ಸ ಮೆಗೆಇರ್ತಿನಿ ನೀನ್ ಸ್ವಲ್ಪ ಆದಷ್ಟ ಜಲ್ದಿನ ಯಾಕಂದ್ರ ಕೆಲ್ಸ ಕೆಲ್ಸ ಬಿಟ್ಟ ಬರ್ತೀನಿ ಅಲ್ವಾ ಲ
ಹ್ಮ ಸರಿತಾ ನೀವು ತೋರ್ರಿಸೆ ಬಿಡ್ರಿ ನಾ ಕಡ್ದ ಇದು ಸ್ವಲ್ಪ ಸಣ್ಣ ಸಣ್ಣ ಮಾಡಿದ್ಮೇಲೆ ಫೋನ್ ಹಚ್ತಿನಿ ಇನ್ನ ಸಣ್ಣ ಮಾಡ ಅಂದ್ರೆ ಮಾಡಿಕೊಡ್ತನಿ
ಮತ್ತೆ ಅದನ್ನ ನಾನ್ ಹೇಳ್ತಿನಿ ಸ್ವಲ್ಪ ಜಲ್ದಿ ಆದಷ್ಟು ಪೋನ್ ಹಚ್ಚು ನನ್ ಇರುತ್ತ ನೀ ಬರಾಕಿರ್ತ್ ಜಡ್ರಂಬಾ ಜಾಗ್ರನೆ ಬಾ ನೀನ್ ಆದಷ್ಟು
ಹ್ಮ ಆಯ್ತ
ಆದಷ್ಟ ಜಲ್ದಿನ ಬಂದ್ ಬಿಡು ನಾನ್ ಇರ್ತನಿ ತೋರಿಸಿ ಯಾವ ಯಾವ ಗಿಡ ಸಣ್ಣ ಮಾಡ್ಬೇಕಕ್ ಅವಷ್ಟ ಹೇಳಿಬಿಡ್ತೀನಿ ಅವಷ್ಟು ಸಣ್ಣ ಮಾಡಿದನ ಹೋಗು ನಿನ್ನ ಪಾಡಿಗೆ ನೀನು ನಾನ್, ಅಷ್ಟಾಡ್ಕ ಮೂರು. .. ಮುಗಿಯದ್ರಾಗ, ಬರೀತೀನಿ, ನೀನು ರಾಕಪ್ಪ ಕೊಟ್ಟ ಬಿಡು. .. ನೀವು, ಆಯ್ತು, ನೀವ, ಕುಂದಾ? ..
ಹಾ, ಸರಿ, ತರಿ, ನಾಳೆ! ಬರ್ತರಣ. ..
ಎಂಡಾ. ..
ಹ. ..